ಹಲೋ ಏ ಅದು ಬಂತ ಬಾಲೆ ಅದು ಬಂತತ್ವಂತ ಹಾಗೆ ಹಂಗಗೆತ್ ಹಂಗೆ ಯಾವದ್ರ ಬಗ್ಗೆ ಮಾತ್ರಲ್ವಾ ಸೋಷಿಯಲ್ ಮೀಡಿಯಾ ಸೋಷಲ್ ಮೀಡಿಯಾ
ಸೋಷಿಯಲ್ ಮೀಡಿಯಾ ಹಾ ಚ
ಸವ್ವಾಯಕ ನ
ಸೋಷಲ್ ಸೋಷಿಯಲ್ ಮೀಡಿಯಾ ಅನ್ನೋದೊಂದು ಜಾಲತಾಣ
ಹಾ ಸ ಹ ಸೋಷಿಯಲ್ ಮೀಡಿಯಾ ಅಂದ್ರೆ ಅದು ಯಪ್ ಎಲ್ಲ ಅದು ಒಂದು
ಹ ಸೋಷಿಯಲ್ ಮ ಮೀಡಿಯಾದಿಂದ ಒಳ್ಳೇದನ್ನು ಇರುತ್ತೆ ಕೆಟ್ಟದ್ದನು ಇರುತ್ತ ಹ ನಾವು ಒಳ್ಳೇದನ್ನಷ್ಟ ಸ್ಯಾಕ್ ಮಾಡ್ಕೋಬೇಕು
ಹಾ ಯೂಸ್ ಮಾಡ್ಕೊ ಅದ್ ಎಷ್ಟ್ ಯೂಸ್ಫುಲ್ ಐ್ತ್ ನಮಗ್ ಅಷ್ಟೇ ಹಾರ್ಮ್ಫುಲ್ ಐತಿ ಹಾ ಈಗ ನೀವು ಚೆಲ್ಲ ಅದಕ್ಕೆಟ
ಸೋಷಿಯ ಹ ಇಟ್ಸ ಅಲ್ಲ ಸೋಷಿಯಲ್ ಮೀಡಿಯಾ ಆದ್ರಿಂದಾನೇ ಡಿಪೆಂಡ್ ಆಗ್ಯಾರ ಅದ್ರಿಂದ ಜಾಸ್ತಿ ಜಾಸ್ತಿನ ಅರ್ನ್ನು ಮಾಡ್ಬಹದು ಲಾಸ್ಟ್ ಮಾಡ್ಕೋಬಹುದು ಹ್ಮ್ ಈಗ ಯಾವದಾದ್ೂ ಒಂದು ಶಾಪ್ ೈತ ಅಂದ್ರ ಸೋಷಿಯಲ್ ಮೀಡಿಯಾ ಹಕ್ಬಿಟ್ಟು ನಾವು ಆ ಸೋಷಲ್ಗೆಲ್ಲ
ಹ ಹ ಹೊರಗಡೆ ಎನ್ವಿರಾಮೆಂಟ್ಗೆಲ್ಲ
ಹಾ ಮತ್ತೆ ಯಾವ್ದಾದ್ ಒಬ್ಬ ವ್ಯಕ್ತಿನ ನಾವು ಎಲ್ಲರಿಗ ಗೊತ್ತಾಗಂಗ್ ಮಾಡ್ಬೇಕಂದ್ರೆ ಸೋಷಿಯಲ್ ಮೀಾ ಎ ಯೂಸ್ ಆಗುತ್ತಾ
ಹ್ಮ ಿ
ಮತ್ತೆ ಒಬ್ಬ ವ್ಯಕ್ತಿದು ಫೋಟೋ ಆತು ಬಯೋಡೇಟಾ ಆತು ಏನಾದ್ರೂ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಸೋಷಿಯಲ್ ಮೀಡಿಯಾ ಬಹಳ ಯೂಸ್ಫುಲ್ ಆಗುತ್ತೆ ಹ್ಮ್ ಮತ್ತೆ ಏನೋ ಸಮಸ್ಯೆಗಳನ್ನ ಬಂದ್ರು ನಾವು ಸೋಷಿಯಲ್ ಮೀಡಿಯಾದಿಂದ ಸಜೆಷನ್ ಪಡ್ಕೋಬಹುದು
ಬಡ್ಕೋದು ಮ ಸೋಷಿಯಲ್ ಮೀಡಿಯಾ ಹೆಂಗ ಐತಂದಂದ್ರೆ ಈಗ ನೋಡ ನಮಗ್ ಏನಾರ ಒಬ್ ಒಬ್ರು ಅವ್ರ ಕಡೆಗ್ ಎಲ್ಲಾ ಟ್ಯಾಲೆಂಟ್ ತತಿ ಹಾ ಅದನ್ ತೋರ್ಸ್ಕನಾಗ ಅವ್ರಿಗೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿರಲ್ಲ ಅವಾಗ ಏನ್ ಮಾಡುದು ಶ ಇಲ್ಲ ಜನ ಮಂದಿ ಎಲ್ಲಾ ಲೈಕ್ ಅವ್ರ ಕಡೆಗೆಲ್ಲಾ ಕಲೆಗಳು ಇರ್ತಾವ ಡ್ಯಾನ್ಸು ಹಿಂಗ ಹಿಂಗ್ ಅವನಿಲ್ಲ ಈಗೆಲ್ಲಾ ನೋಡ್ ಎಲ್ಲದಕ್ಕೂ ಅವನಾ ಇಲ್ಲಿ ಪ್ಲಾಟ್ ಫೋನ್ಲೆ ಯೂಸ್ ಮಾಡ್ಕೊತಾರ ಇದರ್ಲಂದ ಆದಾಯ ಕೂಡ ನಮ್ ಮಸ್ತ್ ಐತಿ ಬರೇ ಆದ ನಮ್ ನಮ್ ನಮ್ ಟ್ಯಾಲೆಂಟ್ ನ ಶೋಕೇಶ ಮಾಡ ಅದ್ರ ಜೊತೆಗ ನಾವು ಅರ್ ಕೂಡ ಮಾಡ್ಬೋದು
ಹೌದು ಹರ್ನು ಮಾಡ್ಬೋದು ಲಾಸ್ನು ಆಗ್ಬೋದು
ಪಸಣ ಆಗ್ತೈತಿ ನಮ್ಮ ು ನಮ್ಮ್ ಟೈಮ್ ವೇಸ್ಟ್ ಆಗ್ತೈತಿ ಬೈ ಚಾನ್ಸ್ ನಾವು ಈಗ ಈಗಿನ ಮಂದಿ ಎಲ್ಲ ಹೆಂಗ್ ಮಾಡಕ ಗೊತ್ತಾ ಖಾಲಿ ಎಲ್ ಕುತ್ರು ರೀಲ್ಸ್ ಸಿಕ್ತಾರ ಅದ ಏನಐತಿ ಅದು ರೀಲ್ಸ್ ಹಂಗ ಹಿಂಗೆತ್ತಾ ಇದ್ರೆ ಏನತ ಗೊತ್ತಾ ನಾ ನಮ್ದು ಮೈಂಡ್ ಒಡ ಇಲ್ಲಂತ ಜಸ್ಟ್ ಹಿಂಗ ಜಸ್ಟ್ ಹಿಂಗ ಏರ್ಸ್ಕೊಂತ ಕುತ್ರೆ ಏನ್ ಮಾಡ್ತೈತಿ ಹೇಳಣ
ಮೈಂಡ್ನು ಹಾಳಾಗೋಗ
ಹಾಳಾಗ ಹೋಗ್ತೇತಿ
ಮತ್ತೆ ನಮ್ಗೆ ವಿಚಾರ ಮಾಡಂತ ಶಕ್ತಿ ಬರಂಗಿಲ್ಲ ಹ್ಮ್ ಮತ್ತೆ ನಮ್ದು ಕಣ್ಣಿಂದ ದೃಷ್ಟಿನೂ ಹಾಳಾಗೋಗ್ತ
ಇಲ್ಲಿ ದೃಷ್ಟಿ ಎಳ ಹೋಗ್ತೇತಿ ಹಾ
ಆಮೇಲೆ ನಾವು ಒಂದ ಕಡೆ ಕಾನ್ಸಂಟ್ರೇಷನ್ ಮಾಡಿ ಕೂಡಕ್ ಆಗಂಗಿಲ್ಲ
ಈಗ ಮತ್ ನೋಡ ಈಗ ಒಂದ್ ಸೋಷಲ್ ಮೀಡಿಯಾ ಬ್ಯಾನ್ ಮಾಡರ್ ಈ ಇಪ್ಪತ್ತಣನೇ ತರಕಿವರೆಗೂ ಟೆಲಿಗ್ರಾಮ್ ಅಂತ ಿ ಯಾಕಂದ್ರೆ ನೀಟ್ ನೀಟ್ ಪೇಪರ್ ಎಲ್ಲ ಲೀಕ್ ಆಗಕತಿ ಸಲುವಾಗಿ ನೋಡಿ ಯ ಅದನ್ನ ಹೈಕೋರ್ಟ್ನಾಗ ಅಪೋಸ್ ಮಾಡ್ಯಾರ
ಟೆಲಿಗ್ರಾಮ್ ಡಿಲೀಟ್ ಮಾಡ್ಯಾರಾ
ಡಿಲೀಟ್ ಮಾಡಿಲ್ಲಾ ಬ್ಯಾನ್ ಮಾಡ್ಯಾರ ಸ್ವಲ್ಪ ದಿನ ಇಪ್ಪತ್ತೆರನೇ ತಾರಕವರೆಗೂ ಹ ಯಾಕಂದ್ರ ಈಗ ಅದ್ ಅದ್ರ ಅಪೋಸಿಟ್ ಲಾಯರ್ ಏನ್ಗುತ್ತ ಟೆಲಿಗ್ರಾಮ್ ತಪೋರ್ಟ್ ಮಾಡತ್ತ ಇದು ಎಷ್ಟು ಎಷ್ಟೋ ಜನ ಯೂಸ್ ಮಾಡ ಹತ್ರ ಇದನ್ ಯಾಕೆ ಬಂದ್ ಮಾಡಿರಿ ಅಂತ ಕೇಳಾಕತ್ತಾರ ಹಾ ಈಗ ಅವ್ರ ಅವ್ರಗ್ ಬರೀ ಅದು ಲಾಸ್ ಐತಿ ಬಟ್ ಇಲ್ಲಿ ಎಷ್ಟೋ ಜನ ವಿದ್ಯಾರ್ಥಿ ಜೀವನ ಹಾಳಾಕದತ್ತಲ್ಲ ಬರ್ಯದ್ ಲಾಸ್ ಎಲ್ಲಾರ್ದ
ಹೌದೌದೌದು ಆ ಈಗ ಒಂದು ಇ ಒಂದು್ ತಿಂಗಳ ದಿಂದೆ ಅವು ನೈನ್ ಮೆಂಬರ್ಸ್ ಒಂಬತ್ ಜನಾನ ಏನು ಸೂಸೈಡ್ ಮಾಡ್ಕೊಂಡಾರ ಹೌದು ಹ್ಮ್ ನೈಂಟಿ ಸೆವೆನ್ ನೀಟ್ ರಕ್ ಬಂದವ್ರು ಸೂಸೈಡ್ ಮಾಡ್ಕ
ಸುಸಲ್ ಮಾಡ್ಕೋಂತರಿ ಏನ್ ಮಾಡುದುಗ ಇಷ್ಟ ಇಂಂತ ಬೆಲ್ಲ ಸೋಶಾಲ ಮತ್ತ ಈಗ್ ನೋಡು ಈಗೆಲ್ಲಾ ನೋಡ್ಲ ಹೋಗಿ ಒಂತವೆಲ್ಲಾ ಮಾಡಿ ಸೋಷಿಯಲ್ ಮೀಡಿಯಾ ಒಳಗೆ ಗೆಲ್ಲಲ್ಲೋ ಸಿಕ್ಕು ಎಷ್ಟು ಜನ ಸತ್ತಲ್ಲ ಹೇಳು ಎಷ್ಟ ಚನ್ ಸತ್ತಾರ ಹೇಳು ಎಲ್ಲಲ್ಲಿ ಏನೇನ ೀರೆಲ್ಲ ಬಿಡಲ್ಲ ಫ್ರಾಡ್ ಎಲ್ಲಾ ಮಾಡಿ ಎದುರಿ
ಮತ್ತೆ ಪ್ರಾಂಟ್ ಆಗಿ ಇದ್ದ ವ್ಯಕ್ತಿಗ ಇದು ಎಫೆಕ್ಟ್ ಬೀಳುತ್ತ ಅವ್ರು ಚಲೋತ್ನಾಗ ಇರ್ತಾರ ಅವ್ರ ಬಗ್ಗೆ ಏನಾದ್ೂನು ಬರ್ದು ಅ ಸೋಷಿಯಲ್ ಮೀ ಬಿಡಕ್ ಹಕೋದು
ಸೋಷಿಯಲ್ ಮೀಡಿಯಾ ಹಾಕದು
ಇದ್ರಂದ ಅವ್ರಿಗೆ ಚೆನ್ನಾಗಿದ್ದರ್ಗುನಸು ಕೂಡ ಒ ಕಡ್ ನೇಮ ಬರ್ತೈತಿ ಆ ಇದನ್ನು ಸ್ವಲ್ಪ ಎಫೆಕ್ಟ್ ಹ್ಮ್ ನಾ್ ಫಸ್ಟ್ು ಸೋಷಿಯಲ್ ಮೀಡಿಯಾದಿಂದ ಏನೇನು ಉಪಯೋಗ ಐತೆ ಅನ್ನೋದ್ ಮಾತಾಡನ್ ಈಗ ಏನೇನ್ ಉಪಯೋಗ ಐತಿ
ಹ್ಮ್
ಸೋಷಿಯಲ್ ಮೀಡಿಯಾದಿಂದ ನಾವೆಲ್ಲಾ ತಿಳ್ಕೋಬಹುದು ಜಗತ್ತಿನಲ್ಲಿ ದೇಶದಲ್ಲಿ ಏನೇನ್ ನಡಕ್ ಕುಂತವು ಪ್ರೆಸೆಂಟ್ ಅಲ್ಲಿ ನ್ಯೂಸ್ ನಲ್ಲಿ ನ್ಯೂಸ್ ಎಲ್ಲ ನಮ್ ಗೊತ್ತತ
ನ್ೂಸ್ ಎಲ್ಲ ಈ ನ್ೂಸ್ಗಿಂತ ಪಾಸ್ಟ ಸೋಷಿಯಲ್ ಮೀಡಿಯಾ ಹ್ಯಾಬಿಟ್ ಐತಿ ಇನ್ನ ನ್ಯೂಸ ಈಗ್ ಅಪ್ಡೇಟ್ ಆಗಿರಲ್ಲ ಅವಾಗಲ್ಲ ಸೋಷಿಯಲ್ ಮೀಡಿಯಾ ಒಳಗೆ ಎಲ್ಲಾ ಅರಡಿರ್ತವು ಅರಡಾಡ್ತಿರ್ ಅರ್ಡಾಡ್ತಿರ್ತವು
ಹ್ಮ ಹ್ಮ
ಮತ್ತ ಇ ನೋಡು ಸೋಷಿಯಲ್ ಮೀಡಿಯಾ ಒಳ ಏನ್ ಆಯ್ತು ಗೊತ್ತಾ ಟಾಪರ್ ಬಂದಿರ್ತಿ ನಿಂ್ಗೆಲ್ಲಾರು ಸನ್ಮಾನನ್ ಮಾಡಿರ್ತಾರ ಏನ್ ಮಾಡಿರ್ತ ನಮಗ ಗೊತ್ತಿರಲ್ಲ ಹಗ ಯಾರ ಒಬ್ರು ಶೋಷ ಸೋಷಲ್ ಮೀಿಯಾ ಅಪ್ಲೋಡ್ ಮಾಡಿದ ಅಂದ್ರ ನಾ ಒಬ್ಬಕೆಲ್ಲ ನಿಮ್ ಕೊಟ್ಟ್ಯಾ ಅಂತ ಮಂದ ನೋಡ್ತಾರೆ
ಹೌದು ಹ್ಮ್ ಲೈಕ್ಸ್ ಈಗ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಮೊನ್ನೆ ನೋಡಿದೆಲ್ಲ ಫೈವ್ ಹಂಡ್ರೆಡ್ ಕ್ರೋರ್ಸ್ ಕ್ರೋರ್ಸ್ನು ಆ ಸಬ್ಸ್ಕ್ರೈಬರ್ ಸರ್ ಸಬ್ಸ್ಕ್ರೈಬರ್ ಆಗಿದ್ ಕೈ ಇ ಏನೋ ಗೌರ್ಮೆಂಟ್ ಅವಾರ್ಡ್ ಕೊಟ್ಟೈತಿ
ಹಾ ವಾಡ್ಕ ಕೊಡ್ತಾವಷ ಕರ್ದು ಸೆಲೆಬ್ರೇಷನ್ ಮಾಡ್ತ
ಹಾ ಸೆಲೆಬ್ರಷನ್ ಮಾಡಾರ ಇನ್ನೊಬ್ರು ಅಣ್ಣ ಎಲ್ಲೆಲ್ಲಾ ಯಾವ್ದ ಯಾವ್ದ ಪ್ಲೇಸಿಗೆ ಹೋಗಿ ಅದ್ರ್ದೆಲ್ಲಾ ಪರಿಚಯ ಮಾಡ್ಕೊ ಹ ಮಾಡಕೊಡ್ತಾರ ಅವ್ರಿಗೆ ಕರ್ನಾಟಕ ರ ರತ್ನ ಪ್ರಶಸ್ತಿ ಕೊಡಕ್ ಕ್ರೆಡಿ ಆಗೈತಿ ಈಗ
ನೋಡು, ಮತ್ ಈಗ್ ನೋಡ್ ಎಲ್ಲಾರ ಮನ ಅಂಗ್ಡಿ ಇರ್ತವ ನಮ್ಗದ್ ಗೊತ್ತೇ ಇರಲ್ಲ ನೀವ್ ಮಂದಿ ಎಲ್ಲಾ ಇನ್ಫ್ಲೂಯೆನ್ಸರ್ಸ್ ಹೋಗಿ ಅಲ್ಲೆಲ್ಲಾ ನೋಡ ಈ ಫುಡ್ ಬ್ಲಾಗರ್ಸ್ ಅಂತ ಅಲ್ಲೊಗ್ ಎಲ್ಲ ಟೇಸ್ಟ್ ಮಾಡಿ ಅಫ್ಲೋಡ್ ಮಾಡ್ತಾರ
ಹ್ಮ ಹ್ಮ್ ಮತ್ತೆ ನಾವ್ ಯಾರಾದ್ರೂ ಒಬ್ರ್ ಬಗ್ಗೆ ಏನು ಗೊತ್ತಿಲ್ಲ ಅವ್ರ್ ಬಗ್ಗೆ ತಿಳ್ಕೋಬೇಕಂದ್ರ
ಸೋಷಿಯಲ್ ಮೀಡಿಯಾ, ಈಗ್ ನೋಡು ಅವ್ರೇ ಅದೇ ಅವ್ರ್ ಅವ್ರ ಅದನ್ ಅವ್ರ್ ಬಗ್ಗೆ ಹಾಕೊಂಡ್ ತರ ನಮ್ಗದ್ ಗೊತ್ತಿರಲ್ಲ ಅವ್ರ್ ಹಾಕಿರ್ತಾರ ನಾವದನ್ ನೋಡಿ ಓ ಇಂಗೈತಿ ಅಂತ ತಿಳ್ಕನ್ತೀವಿ
ಹ್ಮ್, ಮತ್ತೆ ನಮ್ಗ್ ಏನಾದ್ರು ನುನು ನಾಲೆಜ್ ಬರ್ಲಿಲ್ಲ ಅಂದ್ರೆ ಬುಕ್ಸ್ ಆಯ್ತು ಎಜುಕೇಶನ್ ದು, ಯಾದೃದ್ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೆ ನಾವು ಸೋಷಿಯಲ್ ಮೀಡಿಯಾದಿಂದ ನೊಡ್ಕೋಬೋದು, ಹಾ ಮತ್ತೆ ಸೋಶ್ಯಲ್, ಸೋಶ್ಯಲ್ ಮೀಡಿಯಾದಿಂದ ಆಹ್ ಹಾ ಏನಪ್ಪಾ ಏನೊ ಹೇಳಕ್ ಹೋಗಿದ್ದೆ
ಇದೆಲ್ಲ ಒಂದ್ ಸೋಷಿಯಲ್ ಮೀಡ್ಯಾ ಇಂಗ್ ನೋಡು ಒಬ್ರ್ ಬಗ್ಗೆ ಒಬ್ರ್ ಬಗ್ಗೆ ನೆ ಒಬ್ರು ಎಷ್ಟೋ ಒಳ್ಳೆಹೋರ್ ಇರ್ತಾರ, ಅವ್ರ್ ಬಗ್ಗೆ ಒಂದ್ ಇದ್ ನೆಗೆಟಿವ್ ಸ್ಟಾರ್ಟ್ ಆ ಅಂದ್ರೆ ಎಲ್ಲರ ಅದ್ನೇ ಟ್ರೊಲ್ ಮಾಡ್ತಾರ, ಬಟ್ ಯಾರೂ ಹೂ ಪಾಸಿಟಿವ್ಸ್ ಸಲ ಅಲ್ಲಿ ಒಂದ್ಸಲ ನೆಗೆಟಿವ್ ಅಂದಲ ಹದ್ೇ ಹಿಗಾ ಮರಗ ಹಾತಿರ್ತಾರ
ಹೌದೌದೌದು ಹೌದು ಅದು ಹ್ಮ ಅದು ನೆಗೆಟಿವ್ ಬಾಳ
ಹ್ಮ್ ಮಧ್ಯನದಿ
ನಾವು ಇಲ್ಲೇ ಇರ್ತವು ಗ ಏನು ಗೊತ್ತಿರಂಗಿಲ್ಲ ಒಂದ್ ಸರ್ಚ್ ಮಾಡಿದ್ರ ನಮ್ಗ ಆಟೋಮೆಟಿಕ್ಕಾಗ್ ತೋರ್ಸಿಬಿಡುತ್ತ ಈಗ ನಾವ್ ಎಲ್ಲೋ ಒಂದ್ ಆಸ್ಪತ್ರೆಗೆ, ನಾವ್ ಎಲ್ಲೋ ಒಂದ್ ಆಸ್ಪತ್ರೆಗೆ ಏನೋ ಹೋಗ್ಬೇಕ್ ಆಗಿರುತ್ತ ಡೈರೆಕ್ಟಗ್ ನಾವ್ ಅಲ್ಲೇ ಮೀಟ್ ಆಗ್ಬೇಕಂತೇನಿಲ್ಲ ಅಲ್ಲಿ ಟೈಮಿಂಗು ಡಾಕ್ಟ್ರು ಬರದು ಟೈಮಿಂಗು ಓಪನ್ ಆಗೋದು ಎಲ್ಲ ಕುಂತಲ್ಲೇ ನೋಡ್ಬೊದು ಹ್ಮ ಮತ್ತೆ ಫೋನ್ ಕಾಲ್ಸ್ ಇರ್ತಾವಲ್ಲ ಆ ಇದು ನಾವು ಸೋಷಿಯಲ್ ಮೀಡಿಯಾದಿಂದ ಫೋನ್ ನಂಬರ್ನ ಅ ಫ ಕಂಡ್ ಹಿಡ್ಕೊಂಡು ಅದನ್ ಫೋನ್ ಮಾಡ್ಕೊಂಡು ಇಲ್ಲೇ ಕುಂತಲ್ಲೇ ತಿಳ್ಕೋಬೊದು
ಹ್ಮ
ನೆಗೆಟಿವ್ ಹೇಳ್ಬೇಕಂದ್ರೆ ಸೋಷಿಯಲ್ ಮೀಡಿಯಾದಿಂದ ಈಗ ಒಬ್ಬ ಮನುಷ್ಯನ್ನ ಇದ್ದಂಗ ಇದ್ದಂಗ ಇರ್ಲಾದ ಇದಂಗ ತೋರ್ಸ್ತದು ಇದ್ದದ್ದನ್ನ ಇರ್ ಆ ಇರ್ಲಾರ್ದಂಗ ತೋರ್ಸಿ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಆ ಮಾತಾಡೋದು ಹ್ಮ್ ಆ ಇ ಸುಳ್ ಸುಳ್ ಬ್ಯಾಡ್ ನ್ಯೂಸ್ ಎಲ್ಲಾ ಹಾಕೋದು ಯಾರ್ದೋ ಬಗ್ಗೆ, ಏನೋ ಬಗ್ಗೆ
ಹಾ
ಈ ತರ ಎಲ್ಲಾ
ನಿಪಾಕ ಮಾತತಿ ಮ ಸೋಷ ಈಗನ್ ಈಗನ್ ಸೋಶ್ಯಲ್ ಮೀಡ್ಯ ಇಷ್ಟ ಆಡ್ ಆಗ್ತ ಇದರಂದ್ರೆ ಒಂದ್ ಒಂದ್ ನಿಮ್ಷ ಖಾಲಿ ಸಿಕ್ರುನು ಫೋನ್ ಯೂಸ್ ಮಾಡ್ಕಂತ ಕುಂದಿರ್ತಾರ್ ವರ್ತು ಸೋಷಿಯಲ್ ಮೀಡ್ಯ ಓಪನ್ ಮಾಡ್ತಾರ ಇದು ಫಸ್ಟ್ ಆಫ್ ಆಲ್ ಇದು ಇನ್ಸ್ಟಾಗ್ರಾಮ್ ಸ್ನಾಪ್ಚಾಟ್ ಇವೆಲ್ಲ, ಅವಾಗೆಲ್ಲ ಫೇಸ್ಬುಕ್ ಅಂತಾವೆಲ್ಲ ಇದ್ವು ಈಗೆಲ್ಲ ಈಗೆಲ್ಲಾ ಫೇಸ್ಬುಕ್ ಕಡಿಮೆ ಆಗೈತಿ ಬರೆ ಇನ್ಸ್ಟಾಗ್ರಾಮ್, ಎಷ್ಟೋ ಜನ ಇನ್ಸ್ಟಾಗ್ರಾಮ್ ರೀಲ್ಸ್ ಗೀಲ್ಸ್ ಅಂತ ಮಾಡಕ್ ಹೋಗಿ ಎಷ್ಟೋ ಜನ ಸತ್ತೋಗ್ಯಾರ.
ಹೌದೌದೌದು ಮತ್ತೆ ಈಗ ಚಿಕ್ ಮಕ್ಳು ಕೂಡ ಊಟ ಮಾಡ್ಸ್ಬೇಕಂದ್ರ ಒಬ್ಬ್ರಿಗೆ ರೀಲ್ಸ್ ತೋರ್ಸ್ಬೇಕು ಹ ಇದಂತೂ ಬಾಳ ಎಫೆಕ್ಟ್ ಆಗ್ಬಿಟ್ಟೈತಿ
ಹ್ಮ್
ಮತ್ತೆ ಫೋನ್ ಕೊಡ್ಲಿಲ್ಲ ಅಂದ್ರ ಅವ್ರರು ಏನು ಮಾತಾ ಕೇಳಂಗಿಲ್ಲ ಕೇಳಂಗಿಲ್ಲ ಅನ್ನೋ ಮಟ್ಟಿಗೆ ಬೆಳೆದ್ ಬಿಟ್ಟೈತಿ ಸೋಷಿಯಲ್ ಮೀಡಿಯಾ ಹ್ಮ್ ಮತ್ತೆ ನಾವು ಸೋಷಿಯಲ್ ಮೀಡಿಯಾದಿಂದ ಹ್ ದೊಡ್ಡವರುನು ಆಗ್ಬೋದು ಬಹಳ ಚಿಕ್ಕವ್ರನು ಆಗ್ಬೋದು
ಹಾ ಅದ್ರ ಬಗ್ಗೆ ಎಲ್ಲಾ ತಿಳ್ಕೊಂಡ್ರೆ ಈಗ ನೋಡ್ ಎಷ್ಟೋ ಜನ ಅವಕ ಏನೋ ನಾಲೆಜ್ ಇರ್ತಿಲ್ಲ ಈಗ ಈಗ ಸೋಷಿಯಲ್ ಮೀಡಿಯಾ ಎಲ್ಲ ಯೂಸ್ ಮಾಡಿ ಯೂಸ್ ಮಾಡಿ ಯೂಸ್ ಮಾಡಿ ಎಷ್ಟು ಶಾಣ್ಯಾ ಆಗ್ಯಾರ ಅಂದ್ರೆ ನಮ್ಗೆ ಏನ ಗೊತ್ತಿಲ್ಲ ಅವ್ರಿಗೆಗ ಎಲ್ಲ ಗೊತ್ತೈತಿ ಈ ತರ ಹಿಂಗೈತಿ
ಹ
ಹಿಂಗ ಆಗ್ಬಿಡ ಹಿಂಗ ಆಗ್ಬಿಡತಿ ಎಲ್ಲಾ ಹಳ್ಳಿಯ ನೋಡಿ ಎಷ್ಟು ಹೊರಗಡೆ ಹೋದಾಗ ಸೋಷಲ್ ಮೀಡಿಯಾ ಎಲ್ಲ ಯೂಸ್ ಮಾಡಿ ಯೂಸ್ ಮಾಡಿ ಯೂಸ್ ಮಾಡಿ ನೀವ್ ನೋಡ ಹ ಹಳ್ಳಿಯ ಅವರ ಯೂಸ್ ಮಾಡಕತ್ ಬಿಟ್ಟಾರ
ಹ ಸಿಟಿ ಅವರೆೆಲ್ಲ ರೀಲ್ಸ್ ಮಾಡಿ ಬಿಡಾಕ್ತಾರ ಹಳ್ಳಿ ಅವರೆಲ್ಲ ನೋಡ್ಕೊಂಡ್ ಕುಂದಿರ್ತಾರೆ
ನೋಡ್ಕೊಂದ ಕುಂದರ್ತಾರ ಹೆಂಗ ಆಗ್ಬಿಟ್ಟದೆ ಅವ ಸಿಟ್ಟಿವರಿಗೇನ ಹ ಕಟ್ಟ ಮಾಡಿ ಇನ್ನೊಂದ್ಸಲ ಬೇರೆ ಹತ್ ನಿಮಿಷ ಆಯಿತು ಹ ಬಾಯ್
ಹದಕ್ಕೆ